ಫಾರ್ಮೆಟ್ ಇರ್ತತ್ ನೋಡ್ ಮದ್ಲಿಗೆ ಹೇಳ್ತಾರೆ ಪಿ ಡಿ ಫ್ ಪಾಸ್ವರ್ಡ್ ಏನಿತ್ ಒಂದ್ ಹಿಂದುಕ್ ಬಾ. ಅಲ್ಲ ನಿಂದ್ ಇದು ಯಾಕೋ ಬಲ್ಲಿ ನಂಬರ್ ಪ್ಲಿಸ್ ಎಂಟರ್ ಪ್ಲೀಸ್ ಎಂಟರ್ ಯುವರ್ ಟೆನ್ ಡೇಸ್
ಮಯಂದ ಐತ್ಲೇ ಇವ್ನ್ದ್ರಾಗೈತೆ.
ಅಲ್ಲ ಅದ ನಾ ಡೀಲ್ ಒಡತ ನೀ ಯಾಕ್ ಅಲ್ ಹೋಗ್ ಬಿಡಿ ನ ನನಗು ಗೊತ್ತಾಕ್ಕೈತಿ ಈ ಸುನಿಲ್ ಗ ಅವ್ರ ಯಾರಿಗ ಹಾಕಿರ್ತ ನೋಡು ಇಲ್ಲ ಲೇ ಅವಂಗ್ ಮಾಡ್ಬೇಕಂದ್ರ ನಾನ ಮಾಡ್ಬೇಕ್ಲ ಅವ್ನ್ಗ ಕೊಡ್ತಿ ಏನ್ ಆಗ್ಲಿಲ್ಲ. ಮಾಡು ಚೆಕ್ ಮಾಡು ಚೆಕ್ ಮಾಡು ಫೋನ್ ಪೆ ತಾಕಿನ್ ಗೊತ್ತಾನ. ಅವ ನಿನಗ್ ಹಾಕಿರ್ಲಿಲ್ಲ ಸುನಿಲ್ ಫೋನೀಗ್ ಹಾಕಿದಾನ್ ಅವತ್ ಸುನಿಲ್ ಫೋನಿಗ್ ಹಾಕ್ ಇಪ್ಪತ್ತಾರನೇ ತಾರೀಕ್ ಒಂದು ಐವತ್ತ್ ಸುನಿಲ್ ಫೋನ್ ನಾಗ್ ಚೆಕ್ ಮಾಡು ಸುನಿಲ್ ಹೆವಿ ಏಯ್ ಓನರ್ ಚಾನಲ್ ಏಯ್ ಕನ್ ಏಯ್ ಗುರೆ ಇವ್ನ್ಗು
ಮತ್ತ್ ಅವ್ನ್ದ್ ಅಕೌಂಟ್ ಲೇ ಮಾಡತ್ತೀನ್ ನಾನು ನಂದ್ ಅಕೌಂಟ್ ಲೇ ಯಾಕ್ ಮಾಡ್ಲಿ ಯಾರ್
ಅವ್ನ್ ಕೊಡಿಲ್ಲಿ ನೋಡ್ಬೇಕಲ್ಲ ಅವ್ರ್ ಆ ಆ ಹೆಸ್ರಲ್ಲಿ ಅವತ್ತ್ ಅಕ್ಚುಲಿ ಫೈವ್ ಒಂದ್ ಇಪ್ಪತ್ತ್ ಅರರಿಂದ ಮುಂದೋಗಿ ಐದ್ ಸಾವಿರ ಅವಂದು ಕೇಳೇಕ್ಕೆ ಇ ಏರ ಯಏನಪ್ಪ ಅವನ್ ಹೋನ್ ತಗ್ಂಬಾ ಚಾಕ್ ಮಾಡ ಅಂದ್ರಾಗ, ಹ್ ಮಲ್ಲಿ ಆಯಕತೆ ಬಂದಾವಲ್ಲ ಅವಂಗ. ಹೌದಿಲ್ಲಾ ಮಲ್ಲಿ ಆಯ್ಕದ ಹೋಗ್ದತ್ರ ಬಂದಿ ತಾರಯಕ್ ಸಿಗ್ತ ಯಾರಾನ ಹಕಾನ ಇಬರು ಯ ಒಂದ್ ಮೂರ್ ಸಾವಿರ ರೂಪಾಯಿ ಜಾಸ್ತಿಗ್ಬೇಕಿಗತ್ತ ಇನ್ನು ಮೂರ್ ಸಾವಿರ ರೂಪಾಯಿ ಸಿಗಿಲ್ಲಂದು ಅದ ಐನೂರು ಎಂಬತ್ತು ಸಾವಿ ಇತ್ತೈದು ಸಾವಿ ಇಲ್ಲದಾವಲ್ಲ ಎಲ್ಲಿ ಹೂಗಿ ಅಲ್ಲೋ ಹೂಗಲ್ದ ಬಿಟ್ಟಿದ್ದೆ ನಾನು ಅದ ಇ್ರಗ್ ಹೋಗ್ಯದಲ್ಲ ರ್ರಡುಡ್ದಾಗ ಅದ ಹೋಗಿದ್ ಬಿಡು ಈಗ ಐದ ಸಾವಿರ ಲೆಕ್ಕ ದ್ರಲ್ಲ ಎಲ್ಲ ಒಮ್ಮೆ ಮಾಡರ್ತದಲ್ಲ ಅ ಅದು ಹೋಗಿದ್ದು ತೆಗಿ ಬುಟ್ಟಿದ್ದು ತೆಗಿ ಹೇಳು ಹ ಫೋನ್ ಸ್ಟೇಟ್ಮೆಟ್ ಚೆ ಮಾಡಿ ಅಲ್ಲ ನ್ ಹಾಕಿನಿ ನೀನ್ ಹೇ ಹಾಕ ಹಂದ್ರ ಸಿಗತತಿ ಮ್ರಾಗ ಹಕ ನಂದ ಅವ ತುಳಲ್ ಯಾವ್ ಬಂದಿಲ್ಲಂದ್ರೆ ಸಂಜೆ ಹಾಕಿದ್ದು ಇವಿಗೆ ಹಾಕ
ಸುಲ್ ನ ಹಾಕಿದ್ದ ಸುನೀಲ್ ನ ಹಾಕಿಲ್ಲ ನಾನ
ನ ಎಂತರ ಎರ ಆಯತಿ ಅಂದ ಅವಗ್ಯಾವ ಅದ್ರಾಗ ಈ ತರ ಅವನು ಮ ರಕ್ಕದ ಎಲ್ಲಾ ಇನ್ನ ಅಂತ ನನಗ ಸರ್ ನಿ ಬನ್ನಿ ನಿ ಬಕ್ ನಿಮ್ ದೋಸ್ತ ಅ ಇಲ್ಲಿ ಹಂಗೆ ನನಗೆ ಗ್ಯಾಪ್ ಚೆಕ್ ಮಾಡೋ ನಾನ್ ಗ್ಯಾಪ್ ಸನೀಲ್ ನೋಡ ಎಲ್ಲ ಕಡೆ ಚೆಕ್ ಮಾಡಿ ಸುನೀಲ್ ಗಲಿ ಬದಲ ಅ ಕೊಟ್ಟ ಎಕ್ಷ ಈಗ ನಾನು ಬಾಯಿ ಗೀದ್ ಬಂದಿದ್ ನೀನ್ ಕೊಡ್ಬಾಗಲೇ ಈ ರಕ್ ನನ್ ಮೇಲ್ಲ ಬರ್ತಿದ್ದ ನಾ ಏನ್ ಹೋಯಿತು ಇನ ಹತ್ ದಿನ ನಿನ್ ಬರ್ತಡೇ ಅದೇ ಇಲ್ಲ ಎಲ್ಲೆ ಹೋಗ್ರ ಹಾಕೊಂಡ್ ಇಲ್ಕೊಂಡ್ ಸುನಿಲ್ ಗಾಕಿ ಆಯಕ್ಸಿದ್ ಅವ ಆಸಿದ ಮಾಡ್ತಾನ
ಹ ಹಾಕಿದ್ರ ಅ ಇಲ್ಲ ಹಾ
ಇವತ್ತೇನ ಅರ ಹೆಂಗ ಹತ್ ಸಾವರ ರೂಪಾಯಿಂಗ ಒಟ್ನಲ್ಲಿ ಹಂಗ್ ಮಲ್ಯಾಣ್ ಆಗ್ತ ಹತ್ ಸಾವಿರ ರೂಪಾಯಿ ಹಟಾರಲಿ ಒಂದ ಹೆಂಗ್ ಕೇಳಳ್ಕ್ದ ನೀನ್ ಹಂಗ ಆಗಿತ್ತ ಅದ್ರ ಹಾ ಇಂದ ಒಂಬತ್ ಸಾವಿರ ಒಂದ ನಿತ್ ಒಂದ್ ಎಂಟುನೂರು ಐವತ್ತು ಫರ್ಕ್ ನಮ್ಕಾಡ ಅದವ ಆದ್ರೆ ಯಾರು ಹೋಗಲಾ ತಯು ಹೋದ್ರಿ ಹ ಬೈಕ್ ಬೀಸ್ ಬಂದಿ ಇವ್ ಎಲ್ಲಿಂದ ಕೈಲೆ ಫೋನ್ ಹೇಳಿ ಬೈ ಕೊಡದಲ್ಲ ಎಲ್ಲಿ ಹದು ಇಲ್ಲ ತೋರಿಸೋದು ಎಲ್ಲಿ ಹೋಗ
ನ್ ತರಗ ಸರ್ಕಲೇಟ
ಸಾರೆ ಹೆಚ್ಚು ಬಂದಿದೆ ಪಾರ್ಟಿ ಎರಡು ಇಪ್ಪತ್ತೆಂಟನೇ ತೀಕಿಂದಕ್ಕೊಂಡ ಮುಂದಿನಡ್ಸೋ ಇಪ್ಪತ್ತಾರನೇ ತಾರೀಕು
ಇಪ್ಪತ್ತ ಏಳನೇ ತಾರೀಕಿನ ನೋಡ್ರಿ ಅವಐದ ಸಾವಿರ ಬಿದ್ದು
ಅವ್ರು ಪಾರ್ಟಿ ಮನ್ ಕೇಳು ನಾನಿಲ್ಲ ಹತ್ತುಸಾವ್ರ ಬಾ ಹೋಗಣ್ ನಾದೇಳ್ತೀನಿ ಹನ್ ಸಾವಿ ಮುಗ ಈ ಆರು ಸಾವ್ರ ಐದು ಸಾವಿರ ಹಾಕಿ ಬಂದೆ ಪ್ಲಸ್ಸ ಅವ ಮೆಲ್ಲ ಆಕಿಂದ ಆಳ ಕಡೆ ಪ್ರಾರ್ದನ ಶುಭ ಸಂಕಲಿ ಐತ್ ಬಾರ ಹ ಆ ಮ್ಯಾನ್ ಗೊತ್ತಾ ಅದೇ ಮಿನಿ ಆ ಮೊನ್ನೆ ಹಾಕೇನ್ ಒಂದ್ ಐದು ಸಾವಿರ ಹತ್ತ್ ಸಾವಿರ ರೂಪಾಯಿ ಅವು ಅವ್ನ್ ಕಡೆ ಅದಾವ್ ಐ ಸಾರ ಆ ಲಕ್ ಸಿಬೇಕಗತಾರೆ ಐದ್ ಸಾವಿರ ದ್ದು ಲಕ್ ಸಿಗ್ಬೇಕು ಈಗ ಪೈಸರ್ಲೆ ಸಿಕ್ಕ್ರ ಯಾರ ಏನೇಏನ್ ಕೊಡೋರ್ತೋ ಆಮೇಲೆಕ್ಕಾಕೊಂಡು ಮತ್ತೆ ಅದನ್ ಯ ಯಾರ ಷ್ಟಿ ಬಂದ ನ ಯಾಕೆ ಹಾಕ್ ಯಾರನ ಹಾಕಿಂಗ ಇಷ್ಟು ಕೊಡ ಹ್ಮ್ ಒಮ್ಮೆ ಆಾಕ್ಸ್ಪತ್ತ ಆಗಿವೆ ಹೌದು ಈಗ ನೋಡು ಅದ್ದಗ್ ಮಿಸ್ಸಿಗೆ ನೋಡಾಕ ಈ ಬರಿ ಸ್ಟೇಟ್ಮೆಂಟ್ ಹಿಡ್ಕಂಡ್ ಕೂತಿದ್ದು ನಿನ್ನಬಗ್ಗೆ ಇರ್ತಿತ್ ಆ ಗೊತ್ತೈತೆ ಬಿಡ್ಲಾ ಎರಡ್ ಸಾವಿರ ಎರಡ್ ಸಾವಿರ ಸಾವಿರ ಐನೂರ ಹಂಗಿ ಮತಾ ಬಾ ಬಾ ಕೊಟ್ ಕೊಟ್ ಸಾಕಾಯ್ತು ಹಾಕ್ಸ್ತಾರ ಅವು ಎಡ್ ಎಡೆಡ್ ಸಾವರ ಹಾಕ್ತಂದ್ರ ಯಾಕೆ ಬರ್ ಹೇಳ ಹ ಆಮೇಲೆಾಗ ಐ್ ಸಾವಿರ ಆರ್ ಸಾವಿರ ಎಕರೆ ಲೇ ಐತ್ ತಂಗೆ ಪಥ್ದೂ ನಂದು ಸಾವಿರ ರೂಪಾಯಿ ಅವು ತಗದಿಟ್ಟಿದ್ದೆ ಅವು ಹಟ್ಟಿದ ಗುಟ್ಟಿಯ ತಗದನಿ ಹ್ಮ ಅದ್ರಾಗೆ ಮನ್ಿ ಊಟಕ್ಕ ಇವನ್ ಬಲಿ ಹಾಕಿದ ಇವನ್ ಹೋಗ ಕೆಸಿ ನಾ ಸಂಜ ಹೋಗದ್ರಾಗ ಅದೀನಿ ಹ್ಮ್ ಇದರಾಗ ಇನ್ನೂ ಕೊಡ್ಬಕ್ ಮಾಡಿವಿ ಅವನು ಬೇರೆ ತಗೊ ಇ ಆಟೆ ಬಿಡ್ಟ್ಟೀನಿ ಇವತ್ತುಗಕ್ ಗೊತ್ತದ ಒಂಬತ್ತುತ್ತ ಒ ಕಂಗಾಲ್ ಅದ್ಯಾಗಿ ಕಂಗಾಲ ಹಂಗ ಬಂದೆ ಇನ್ನೊಡೆ ಎಲ್ಲ ಅಂಗಲ್ಲ ಈಗ ನನಗೂ ಬಾಯ್ ಬೀಜ್ ಬಂದಿತ್ತ ಸ್ಟೇಟ್ಮೆಂಟ್ ಇಡ್ಕೊಂಡ ನನ್ ಮಲ್ಲ ಆ ಆಗ ಆಲ್ಲುಾ ಕೋಡಟ ಆ ಆಗ ಏನ್ ಮಾಡ್ತೀ ಆ ಯಾರ್ ಸಾವಿರ ಇಲ್ಲ ಐದು ಸಾವಿರ ಐನೂರ ಕಿಲೋ
ದು ಎರಡ್ ಸಾವ್ರ ಎರಡ್ ಸಾವ್ರ ಆಕಿನ್ ಅವನ್ಗೀಗ
ಎರಡ್ ಸಾವಿರ ಕೊಡ್ಬೇಕ ಅಷ್ಟ ಮತ್ತೆ ಹಂಗಲ್ಲನು ಆ ಐದ್ಏ ಹಾಕಿಲ್ಲ ಅದು ಎರಡ್ ಸಾವಿರ ಎರಡ್ ಸಾವರ ಐನೂರ್ ಹಾಕಿನಿ ಏ ಅಂಪಿಂಗ ನೂರೊಂದು ಕೊಡು ಹ್ಮ ಲೇಕ್ ಸಿಗ್ತಂದ್ರೆ ಇಲ್ಲೆ ಸಿಗ್ತಾದ್ ನನ್ನ ಹ ಹದ್ದು ಹಂಗ ಹದ್ನೈ ನಾನ್ ಯಾರಗ ಕೊಡಕಿರಲ್ಲ ಹಂಗಾದ್ರ ಅದು ಯ ಅದು ಇವ ಐನೂರು ಕೊಡಕ್ನಲ್ಲ
ನ್ ಗುರಿ ಹಾಕಿದ್ದ ಗೋಕ್ ಹೋಗುದಿವ ಸರ್
ಮದ್ನ ಇಲ್ಲೇ ಸುತ್ತು ಬತ ಎದ್ದೆ ಸುತ್ತು ಬ ತು ನನ್ನ ಪತ್ರ ಅನ ಹಡ್ತ ಪಾರ್ಟಿ ಪಿ ಬಿಡ ನಾಳೆ ಏ ಇಲ್ಲೇ ತಗ್ದಿಟ್ಕೋ ಮುಂದು ಮಾಡಕ್ ಬರ್ತತಿ ಎಕ್ಸಾಮ್ ಮುಗುದ್ಮೇಲೆ ಅತಿ ಒಟ್ಟ ಏನಾರ ಮಾಡೋಣ ಸರಿ ದರ್ತಿ ರೋಗ ಬರುತ್ತದೆ ಹ್ಮ್ ಹೊ ನಿನ್ನ ಬಗ್ ನಾಕ ಬಾರ ಹ
ನನ್ ಅಂಬ್ರಾಗ್ ನಾನೇ ಹಾಕ್ಯಾಂಡಿದ್ದೀನಿ
ಆಟ ಆಡೋೂಪಾಯ ಸಾಲ ಏ ಏನ್ ಸಂಬಂಧ ಏಳ ಆಟಾಡಿದ್ ಒಂದ್ ಸ್ವಲ್ಪ ಲೇ ಚಾಲೆ ಚಿಂತೆಂತ ಇಲ್ಲ ಎಕ್ಸಾಮ್ ಕೊಟ್ಟ ಚಿಂತೆ ಇನ್ನಂಗಾರೆ ಒಂದ ಸಬ್ಜೆಕ್ಟ್ಕಡ ಕಟ್ಟಿಲ್ಲ ಈಗ ಒಂದ ಸಬ್ಜೆಕ್ಟ್ ಎರಡ್ ಸಾವಿರ ಮ್ಯಾಲ ಸಾವಿರದ ಐದುನೂರು ಮೂರು ಕ ಎಟ್ ಒಸ ಎ ನವು ಕಟ್ಲ ರ ಕಟ್ಟ ಬರ್ತೈ ವಿಡ್ರಾ ಇದ್ದುದು ಮೊದಲ ಕಟ್ಟಬೇಕಕ್ ಯಾವ ತು ಆಮೇಲೆ ಕಟ್ಟಬೋದನ್ನ
ಎಫ್ ಎಂ
ಮುಂ ಮಾಡಿಲ್ಲಿಸ್ಟರ್ ಎಲ್ಲೋನು ಮೋದ ಅಲ್ಲಿ ಡೀಲ್ ಮಾಡ್ಕೊಂಬರಾಕ ಏನೋ ಸಂಜೆ ಐದು ಸಾವಿರ ಕಡೆ ಮೆ ಆಯ ಬಾಕ ಸುನಲ್ ಬಕ ಹ ಸುನಿಲಐ ಸರ್ ಬಂದ ಪಾರ್ಟಿ ಮಾಡ ಇ ನ ಸ್ವರ್ ಕಟ್ಟಡಕ್ಕೆ ಹೆಂಗ ಹಂದ ಇಣ ಮತ್ತ ಹಂದ
ಸಂದೇಶ ನೀನು ಪಾಸ ಬಾರವಾ ಲ ಚ ದಕ ಅಲ್ಲೇ ಪಟ್ಟ ಪೇಸ್ ಮಾಡೋ ಮ್ರ ಅವನ್ ಫೋನ್ ಅ
ಫೋನ್ ಯತ ಫೋನ್ ಆತ ಜಲ್ತೆ ಹೋಗ್ನಿ ಕ ಅ ಎಲ್ಲಾರ ಮುರ್ಯಾಟ್ ಕರ ಇ ಹೊಡದ
ಏಟ್ ಜೀರೋ ನೈನ್ ವ ಡಬಲ್ ಒನ್ ಡಬಲ್ ಡಬಲ್ಟ ಡಬಲ್ ನೈ ಡಲ್ ಟ ಯ
ಹಜ ಮ ಡನ್ನಡ್ಸಿಂಗಟ್ಟಿ ಹಿಡಿದಿದರು ಅ ಕೂಡ ಈಗ ಐ ಸಾವಿ ಐ ಸಾವಿರ ನಕೋಡ್ ಸರ್ ಬ
ಯಾರಿಗೆ
ಹ ಐರು ಬಂದ ನಿನಗೆ ನೀನ್ ನಾನ ಕೊಡದತ್ತ ಅದು ಬಂದಿಲ್ಲ ಅಲ್ಲಿ ನಾನ್ ಅ ಕೊಡದಾರಲ್ಲ ನಾನ ಬರೀ ಐದ್ನೂರ್ ಕೊಡಬೇಕತಿ ಈಗ ಈಗ ಐದ್ನೂರ್ ಹಾಕಿದ್ರೆ ಅಣ ಅ ಹ ಮ ಸಾೆ ದೀವ ಾನೂ ಆಯ್ತ ನಮ ಸುದತ ಆಯ್ತಿದ್ದ ಆಯ್ತು ರಷ್ಟತೆ ಹ್ಮ್ ನ ಸ್ವಭ ಸಾರ ಕೊಡತ ಅವ್ನ್ ಕೊಡ್ಬೇಕುನ್ ಕೊಡ್ಬೇಕುಗೆ ಹಾ ಮು ಮೂೋ ಸರ ಈ ಪೇಪರ್ ತಂದಲ ಸ ನಗೆ ಪಫೋಮ ಬಂದ
ಇಲ್ಲಲ್ಲ ನ ಹ ಮುಂಜ ನಮ್ಮ ಮುಂಜ
ಇವು್ ಆರ್ತ ಇರ ಇವು ಆರ್ತಾ ಇರ ನಿನ್ವ ಅಲ್ಲ್ರ ಒ ಇವ ಹೊಡ್ಬೇಕಂದ ತ ಏನ್ ಸಕೊಂಡ ಹದು ಇಪ್ಪತ್ತ ಎ್ಣೇ ತಾರಕ ನೂ ಹ್ಮ ಯ ಹಂಗಾರ ನೀ ಇವತ್ತು ಆಯತ ತಿ ಬರ ನಾಗಳಿ ಹಾಕಿದ್ರಾಳ ಾವಿ ಐದ್ ಸಾವಿದ ಐನೂರಾಕ ಅಂಗ ಬ ಮತ್ತುಿಲ್ತ್ತ ನಿಂಗೆ ಮುಂಜಾನೆ ಅಕಿದ್ದು ಈವಾಗ ಅಕಿನಿ ಅಂದೇ ಅಲಾ ನೀವ ಹಾಕಿನಿ ಅದ ನನ್ ರೂಪಾಯಿ ಹಳ್ಬಟ್ಟಿನಿ ನ ನೀವು ನಿಲು ಹೆ ನಿ ಹ ಹ ಅ ಹನೇಳ ಅಲ್ಲಿಂದ ಮರ್ಕೊಂಡೀವವವು ಏಳ್ ಸರ ಕೊಡುದಿದ್ನ ನೀವ್ ಹೇಳಿ ನಣ್ಣ ಕೊಡದಐಪ್ಪಮ್ಮ ನ ಮುರ್ಗಿದನ ಅಂತ ಹೇಳ
ನ ಸರಿ
ಹತ್ತು ಸಾವಿರ ರೂಪಾಯಿ ಯಾರಿಗಿ. ನನ್ ಕಡೆದ್ದು ಅದನ್ನ ಏನಂದ ಹೇಳ ಅಲ್ಲಿ ಯಾವ್ ಮೂರ್ ಸಾವಿರ ರೂಪಾಯಿ ನೀವ್ ಕೊಡ್ಬೇಕ ಅಂತ ಅಂದೆ ಸಂದೇಶ. ಕೊಡ್ಬೇಕಂತಂದೆ. ಸಂದೇಶಗ ಕೊಡಬೇಕು ಪಾ ಆದ್ರಗ ಅಂತ ಅಂದಿದ ನಾ ಎನ್ ಅಂದಿನಿ ಏಳು ಸಾವಿರ. ರೂಪಾಯಿ ಕೊಡು ನಾನ ಸಂದೇಶ್ ಕೊಡ್ತೀನಿ ನಾ ಕ್ಲಿಯರ್ ಮಾಡಕೊತಿನ ವ್ಯವಹಾರ ಅಂತ ಇಂಗ ಅಂದಿನಿ.
ಅನಿಲ.